ಹಲೋ ಆರಾಮಿದ್ದಿಮ್ಮ
ನೀವ್ ಆರಾಮ್ ಇದ್ದೀರಾ
ಹಾ ಆರಾಮಿದೀವಮ್ಮ ಏನ್ ಮಾಡ್ತಾ ಇದ್ದೀರಿ ನಿಮ್ಮ ಮನೇಲೆ ಎಲ್ರೂ ಏನ್ ಮಾಡ್ ಇದ್ದಾರೆ?
ಒಬ್ರು ಊಟ ಮಾಡಕ ಕತ್ತಿದ್ದಾರೆ ಒಬ್ಬರು ನಮ್ಮಮ್ಮ ಹ್ಮ್ ಅಕ್ಕಿ ಚಪರ್ಕತ್ತಿದ್ದಾರೆ.
ಹ್ಮ್ ಹ್ಮ್ ಹ್ಮ್. ಊಟ ಆಯ್ತ್ ನೋಡಮ್ಮ ಜಸ್ಟ್ ಆಯ್ತು. ಸುಮ್ನೆ ಕುತ್ಕೊಂಡಿದ್ದೆ ನೀವು ಕಾಲ್ ಮಾಡಿದ್ರಿ.
ಹೌದು
ಹ್ಮ್ ಹ್ಮ್ ಮತ್ತೆ
ಮತ್ತೆ ಏನ್ ಮಾಡಿದ್ರರು ಊಟಕ್ಕೆ
ನಾವು ರೊಟ್ಟಿ ಅನ್ನ ಸಾಂಬಾರ ಮಾಡಿದ್ವಿ. ಊಟ ಮಾಡಿದ್ವಿ ಊಟ ಮಾಡಿ ಸುಮ್ನೆ ಕುತ್ಕೊಂಡಿದೀವಿ ನೋಡಮ್ಮ.
ಹ್ಮ್.
ಮೊನ್ನೆ ಇಲ್ಲಾ ನಿಮ್ ಕಡೆ ಇದು ಹಂಪಿ ಉತ್ಸವ ಬಾಳ ಚೆನ್ನಾಗಯ್ತಂತ ಹೌದಾ?
ಹ್ಮ್ ಚೆನ್ನಾಗ ಆಯ್ತು ಮೇಡಮ್ ಬಾರಿ ಚೆನ್ನಾಗ್ ಮಾಡಿದ್ರು
ಹೌದಾ ಯಾರಾರು ಬಂದಿದ್ರು ಹಂಪಿ ಉತ್ಸವಕ್ಕೆ?
ಇದು ಬಿಗ್ ಬಾಸ್ ಕಡೆಯಿಂದ. ಕಾವ್ಯ ಗಿಲ್ಲಿ ನಟ ಗಿಲ್ಲಿ.
ಹು
ಮತ್ತೆ ಡಾಲಿ ಧನಂಜಯ್.
ಹು
ಮತ್ತೆ ರಚಿತಾ ರಾಮ್ ಹೀರೋಯಿನ್ ರಚಿತಾ ರಾಮ್.
ಹು ಹು ಹು
ಮಾಗಳಿ ಇದು. ತಮಿಳಿ ಹೀರೋಯಿನ್ ಮಾಗ್ಲಿ ಅಂತದಾಳಲ್ಲಾ ಸಿಂಗರ್.
ಹು ಹು ಹು ಹೊ
ಬಂದಿದ್ರ.
ಓ ಗಣೇಶ ಅವ್ರಲ್ಲಾ ಬಂದಿದ್ರು ಅಂತ ನೋಡನಪ್ಪ ಎಲ್ಲಾ ಇದ್ರಲ್ಲಿ. ವಿಜಯ್ ಪ್ರಕಾಶ್. ಹು ವಿಜಯ್ ಪ್ರಕಾಶ್ ಸರು ಹು ಹು ಹು ಹು ಹೆಂಗ್ ಚೆನ್ನಾಗಯ್ತಾ ಹಂಗಿದ್ರ ಅವ್ರನೆಲ್ಲಾ ನೋಡಿದ್ರಾ ನೀವು.
ಓ ರಿಯಲ್ ಆಗಿ ನೋಡಿದ್ವಿ.
ಹು ಚೆನ್ನಾಗ ನೋಡ್ರಿ ನಾವ ನೋಡಿಲ್ಲ ನೋಡ್ರಿ.
ಹೌದ ನೀವು ಬರ್ಬೇಕಾಗಿತ್ತು.
ಅಯ್ಯೋ ಬರ್ಲಿಲ್ಲಮ್ಮ ಮಿಸ್ ಮಾಡ್ಕೊಂಬಿಟ್ಟೀವಿ. ಅವಾಗ ಬೇರೆ ಬೇರೆ ಕೆಲ್ಸ ಏನೋ ಬಂದ್ಬಿಟವ ನಮಗೆ.
ಹೌದಾ ಅವತ್ತು ಒಂದ್ ಡೇ ಹು ಕೆಲ್ಸ ರಜಾ ಹಾಕ್ ಬರ್ಬೇಕಾಗಿತ್ತು. ತ್ತು ರಿಯಲ್ ಆಗೇ ನೋಡ್ತಿದ್ರಿ ನೋಡ.
ಹೌದಮ್ಮ ಹೌದ ವರ ನೋಡಕ್ ಆಗ್ಲಿಲ್ಲ ನಮಿಗೂನು. ಏನು ಒಳ್ಳೆ ಚಾ ಏನ ಏನ ನೋಡ್ಬೋದ ಅಲ್ಲೆಲ್ಲಾ ಹಂಪಿಯಲ್ಲಿ.
ಇದು ಮತಂಗ ಪರ್ವತ ಇದೆ ಮತ್. ಮತ್ತೆ ಅಕ್ಕ ಬುಕ್ಕ ರಾಯ ಅವರೆಲ್ಲಾ ಇದು ಮಾಡಿರೋದು ಮತ್ತೆ. ಹ ಮತ್ತೆ ಅಕ್ಕ ತಂಗಿ ಕಲ್ಲು ಅಂತ ಇರುತ್ತೆ ಅದನ್ನ ನೋಡ್ಬೋದು. ಮತ್ತೆ ಸೀತಿ ಸೇರಳ್ ಹೇಳಿದಿರೋನು ಅದನ್ನು ಐತಿ ಅದನ್ನು ನೋಡ್ಬಹುದು. ಮತ್ತೆ ಕಲ್ಲಿನ ರಥಾ ಅಂತ ಇದೆ ಅದನ್ನು ನೋಡ್ಬಹುದು. ಹು ಮತ್ತೆ ಶೇಂಗಾ ಗಣಪ್ಪ ಇದ್ದಾರೆ.
ಹಾ ಕಡಲೆ ಕಾಳು ಗಣಪ್ಪಾ.
ಕಡಲೆ ಕಾಳಗಣಪ್ಪಾ ಸಾಸ್ವಿ ಕಾಳ್ಗಣಪ್ಪಾ.
ಹು ಹು ಹು ಹು
ಹು ಬಾಳ ಐತಿ ಇನ್ನು ನೋಡೋದು ವಿರಪಾಕ್. ಕ್ಷಲ್ ವಿರುಪಾಕ್ಷಲ ದೇವಸ್ಥಾನ ಇದೆ.
ಓ ಹೊ ಹೋ ಹೋ ವಿರೂಪ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಲ್ಲೇ ಐತನಮ್ಮ. ಹು
ಹು ಅಲ್ಲೆ ಅದು ನೀರ್ನಲ್ಲಿ ಉಲ್ಟಾನೂ ಕಾಣಸತೈತಿ.
ಆ
ಹು ಅದ ಮೇಲೆ ಗೋಪುರ ಕಟ್ಟಿರ್ತಾರಲ್ಲ ಅದು ನೀರ್ನಲ್ಲಿ ನೋಡಿದ್ರೆ. ಉಲ್ಟಾನೋ ಕಾಣಿಸ್ತತಿ.
ಹು ಬೆಸ್ಟ್ ಅಲ್ವಾ ಮತ್ತೆ ನಾವು ಬರ್ತಿವಿ ನಮಗು ಒಂದ್ಸಲ ತೋಸ್ರಿ.
ಬರ್ರಿ ನಾವು ತ ಕರ್ಕೊಂಡ್ ಹೋಗ್ತಿವಿ ನೋಡಕ್ಕೆ.
ಏ ಕರ್ಕೊಂಡ್ಗ್ರಿ ಕರ್ಕೊಂಡ್ಗ್ರಿ ಏನಮ್ಮ ಹಂಪಿ ಕಾಲಿದವರ್ ಮಾತ್ರ ನೋಡ್ಬೋದು ಅಂತ ಹೇಳ್ತಾರ. ಕಾಲ್ ನಮಗ್ ನೋಡಿದ ಬೇಷಿಲ್ಲ.
ಹ್ಮ ಮತ್ತೆ ಅದು ಸುತ್ಬೇಕಂದ್ರೆ ಎಷ್ಟ ದಿನ ಫಾರಿನ್ ಎಲ್ಲ ಫಾರಿನ್ ಕಡೆ ಎಲ್ಲ ಬರ್ತಾ ಇದಾರ ಗೊತ್ತಾ.
ಹ್ಮ ಚೆನ್ನಾಗಿದೆ ಹಂಗದ್ರ
ಹ್ಮ ಅದಕ್ಕಾಗ ಒಂದ ಶಾಸ್ತ್ರನ ಹೇಳಿದ್ರೆ ಕಲ್ ಕಾಲ ಇದ್ರ ಪ್ಪಿ ನೋಡ್ಬೇಕು ಕಣಿದ್ರೆ ಕನಗೇರಿ ನೋಡ್ಬೇಕಂತ.
ಏ ವೆರಿ ಗುಡ್ ವೆರಿ ಗುಡ್ ಬಾ ಚೆರಾಗ ಇಪ್ಪಲ್ ಗಂ ಅನ್ತೈ ಅದು ಹಂಪಿ ಬಗ್ಗೆ ಎಲ್ಲಾ
ಹ್ಮ
ಹ್ಮ ಹ್ಮ ಹ ಅಲ್ಲೆಲ್ಲಾ ಇದು ಒಂದ್ ಕಂದಾಗ ಹದ್ನಾರ ಕಂಬ ಐತೆಂತ ಹೌದಾ.
ಹ್ಮ ಅದು ಬೆಳ್ಳಿ ಕಾಲುಂಗ್ರ ಮೂವಲ್ಲಿ ಅದು ಕೇಳಿಸಿದೆ ಕಲ್ಲು ಕಲ್ಲಿನಲ್ಲ ಅದ ಸಾಂಗ್ ಮಾಡರದೆ ಈ ಹಂಪಿಯಲ್ಲಿ
ಓ ಅನ್ನೆಲ್ಲಾ ಸ ದು
ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಹ್ಮ ಶೂಟಿಂಗ್ ಕೂಡ ಮಾಡಿದ್ದಾರೆ.
ಏ ಬಾಳ ಚೆನ್ನಾಗ್ ಮಾಡಿದಾರಂಗಂದ್ರೆ
ಹ್ಮ ಮತ್ತೆ ರಣ ವಿಕ್ರ ಮೂವಿನಲ್ಲಿ ಅದು ಹ್ಮ ಇದು ಇದ ರಣವಿಕ್ರಮ ಪುನೀತ್ ರಾಜ್ಕುಮಾರ ಗುಡ ಶೂಟಿಂಗ್ ಅಲ್ಲೇ ಮಾಡಿರೋದು.
ಹ ಅವ್ರೆಲ್ಲ ವೀರ್ರೋ ಇನ್ನೆಲ್ಲಾ ಬಂತ ಅಲ್ಲೇ ಶೂಟಿಂಗ್ ಮಾಡಿದಾರ.
ಹ್ಮ ಅಲ್ಲೇ ಮಾಡಿರೋದ
ಹ್ಮ ಹ್ಮ ಹ್ಮ ಹ್ಮ ಏಂಗ ಅಂದ್ರ ಹಂಪಿ ದೊಡ್ಡ ಫೇಮಸ್ ಇದೆ ಬಿಡಮ್ಮ.
ಹ್ಮ ಇದು ವಿಜಯನಗರಕ್ಕೆ ಫೇಮಸ್ ಅದ ಹಂಪಿ.
ಹೌದಾ.
ಹ್ಮ
ಹ್ಮ ಮತ್ತ ಹಂಪಿ ಸುತ್ತಮುತ್ತ ಏನ್ ನೋಡ ಬದು ಹಂಪಿ ಸುತ್ತಮುತ್ತ ಏನ್ ನೋಡ್ಬದು ಅಲ್ಲೆಲ್ಲಾ ಬೇರೆ ಇನ್ನು ಏನ್ ದೇವಸ್ಥಾನಗಳು ಇದಾವೆ. ಇದು ಯಾವ್ದೋ ಅಂಜನಾದ್ರಿ ಪರ್ವತ ಕೂಡ ಅಲ್ಲೇ ಇದೆ ಅಂತ ಅಂದ್ರ ಹೌದಾ.
ಹ್ಮ ಅದ ಅಲ್ಲಿ ಇರೋದ ಅದು ಕೂಡ ಆದ್ರ ಅದು ಅಂಜನಾದ್ರ ಬೆಟ್ಟ ಅಂತ ಕರೀತಾರೆ ಅದಕ್ಕೂ ಅದು ಸ್ವಲ್ಪ ಹತ್ರ ಆಗುತ್ತೆ.
ಓ ಹಂಪಿಯಿಂದ ಅಂಜನಾದ್ರಿ ಬೆಟ್ಟಕ ಹತ್ರ ಆಗತ್ತಾ.
ಹತ್ರ ಆಗುತ್ತ ಮತ್ತೆ ತುಂಗಭದ್ರಾ ಜಲಾಶಯನೂ ಕೂಡ ಅದನು ಹತ್ರ ಆಗುತ್ತ.
ಓ ತುಂಗಭದ್ರ ಆಣೆಕಟ್ಟು ಅಲ್ಲಿ ಅಲ್ಲೇ ಇದೆೇನಾ ಹಂಪಿ ಹತ್ರ
ಹ್ಮ ಅಲ್ಲ ಇರೋದ
ಹಾ ನೀವ ಹೋಗ್ತಾ ಇರ್ತೀರನಮ್ಮ
ಹ್ಮ ಹೋಗ್ತಿವಿ
ಹ್ಮ ಚೆನ್ನಾಗ್ಬೂಡಮ್ಮತ್ರ
ಹ್ಮ
ನಮ್ನ ಬ ನಾವ ಬರ್ತಿವಿ ಸ್ವಲ್ ಕರ್ಕೊಂಡ್ ಹೋಗ್ರಿ.
ನೀವ ಬರ್ರಿ ನಾವ ಕರ್ಕೊಂಡ ಹೋಗ್ತೀವಿ. ಎಲ್ಲ ಅಂಜನಾದ್ರಿ ಬೆಟ್ಟ ತೋರಿಸತೀವಿ ಮತ್ತೆ ಹಂಪಿನ ತೋರ್ರಿಸತೀವಿ.
ಹ ಮತ್ತ ಅಲ್ಲಿ ಇನ್ನೇನ ನೋಡ್ಬೋದು ಆ ಕಡೆ ಬಂದ್ರೆ ನಾವು
ಮ ತುಂಗಭದ್ರಾ ಜಲಾಶಯ ನೋಡ್ಬೋದು ಆದ್ರ ತುಂಗಭದ್ಧ ಜಲಾಶಯದಲ್ಲಿ ಕಲರ್ ಕಲರ್ ನೀರೆಲ್ಲಾ ಇದು ಮಾಡಿರ್ತಾರ.
ಹ ಹ ಲೈಟಿಂಗ್ಸ್ ತರ ಹಾಕಿರ್ತಾರಾ.
ಹ್ಮ್ ಅದು ಇವಾಗ ಆಗಸ್ಟ್ ಹದ್ನೈದು ಮತ್ತೆ ಜನವರಿ ಇಪ್ಪತ್ತಾರು ಅವೆಲ್ಲ ಬಂದಕಾರ ಅದ್ನ್ ಎಲ್ಲಾ ಕಲರ್ ಕಲರ್ ಲೈಟಿಂಗ್ಸ್ ಹಾಕಿ ಆ ಬಂದಂತ ಜನರ ಇಂಪ್ರೆಸ್ ಮಾಡ್ತಾರ ಅಲ್ಲಿ.
ಹಾ ಹೌದಾ?
ಹ್ಮ್
ಏನ್ ನಾನ್ ಈ ಸರಿ ಅವಾಗ ಬರ್ತನ್ಬಿಟ್ರಮ್ಮ ಹಂಗಂದ್ರ ಈಗ ನೆಕ್ಸ್ಟ್ ಏನ್ ಆಗಸ್ಟ್ ದೇಶ ಬರುತ್ತಲ್ಲ ಅವಾಗ ಬರಲ್ಲ.
ಓ ಬರ್ರಿ ಕರ್ಕೊಂಡ್ ಹೋಗ್ತೇವಿ.
ಹ ಹಾ ಹಾ ಒಂದ್ ವಾರ ಉಳ್ಕೊಂಡು ಹಂಪಿ ನೋಡ್ಕೊಂಡು ನೋಡ್ಕೊಂಡು
ಆಂ ಹಂಪಿ ನೋಡದ್ರಲ್ಲೇ ಒನ್ ಡೇ ಒಂದ್ ಮಂತ್ ಮುಗಿದೋಗಿರುತ್ತ. ಅಷ್ಟ ಪ್ಲೇಸ್ ಇದಾವ ಹಂಪಿ ಅಲ್ಲಿ.
ಅಬ್ಬಬಾ ಹೌದಾ ಇನ್ನ ಏನೇನ ಇದವಮ್ಮ್ ಇನ್ನ್ ಯಾವ್ ಯಾವ್ ಹೇಳಿದ್ರ ನೀವು.
ಹಂಪಿ ವಿರೂಪಾಕ್ಷಶಾಲೆಯ ಮತ್ತೆ ಸಾಸಿವೇ ಕಾಳಗಣಪಾ. ಕಡ್ಲಿಗಣಪ ಇನ್ನು ಬೇಕಾದಷ್ಟ ಇದೇ ನೋಡ್ಬಹುದು ನಾವ್ ಅಷ್ಟೆಲ್ಲಾ ನೋಡಿದವಲ್ಲ.
ಹಾ ಹಾ ಹ್ಮ ಹ್ಮ್ ಹ್ಮ್ಊಟ ಚೆನ್ನಾಗ್ ಅಲ್ಲಿ ಮತ್ತೆ ಸುತ್ತಮುತ್ತ ಏನು ಜೋ ಐತೆಂತೆ ಹೌದಾ? ಕಮಲಾಪುರ್ದಲ್ಲಿ ಏನೋ ಜೋ ಬರುತ್ತೆ ಅಂತ ಹಾಕ್ತಾ ಇದ್ದಾರೆ ಎಲ್ಲ.
ಹ್ಮ ಅಲ್ಲಿನೂ ಇದ್ದೆ.
ಹಾ ಹಾ ಅದೇ ಏನೋ ಫೀಸ್ ಇನ್ನೂರು ರೂಪಾಯಿ ಐ್ತಂತಲ್ಲಮ್ಮ.
ಒಬ್ಬ್ರಿಗೆ ಇನ್ನೂರು ರೂಪಾಯಿ ಐತೆಂತೆ ಪ್ರಾಣಿ ಸಂಗ್ರಹಾಲಯ ಇದ್ದು ಒಳ್ಳೆ ಎಲ್ಲೂ ಇದಾವಂತೆ ಎಲ್ಲಾ ಪ್ರಾಣಿಗಳು ಇದಾವಂತೆ
ಹೂ ಇದು ಮನೆ ರೀಸೆಂಟ್ಗಿ ಮಾಡಿರೋದಲ್ಲ.
ಹ್ಮ ಹಾ ಹಾ ಅದು ಅಟಲ್ ಬಿಹಾರಿ. ಅಟಲ್ ಬಿಹಾರಿ ವಾಜಪೇಯಿ ಮೃಗಾಲಯ ಅಂತ ಹೇಳಿ ಮಾಡಿದಾರಂತಿ ಅಲ್ಲಿ. ಸಫಾರಿ ಕರ್ಕೊಂಡ್ ಹೋಗ್ತಾರಂತೆ. ಒಬ್ರಿಗೆ ಎರಡ್ ನೂರ್ ರೂಪಾಯಿ ಬಸ್ಸಲ್ಲಿ ಕರ್ಕೊಂಡ ಹೋಗ್ತಾರ ಅಲ್ಲಿ ಹೋದ್ರೆ. ಎಲ್ಲ ಹೊರಗಡೆನೆೇ ಬಿಟ್ಟಿರ್ತಾರಂತೆ ಎಲವನು ಹಂಗೆ ಜೀಪ್. ತೋರ್ಷಕೊ ಬರ್ತ ಅಂತ ಹೌದ್ರಾ.
ಹ್ಮ್ ನೋಡ್ಬಹುದು ಹೋಗಿ ಕೂಡ.
ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಎಲ್ಲಾ ಪ್ರಾಣಿಗಳು ಎಲ್ಲ ಪಕ್ಷಿಗಳು ಎಲ್ಲಾವು ಮೊಸಳೆ ಜಿಂಕೆ ಜಿರಾಫ್. ಹೇ ಎಲ್ಲ ವಿಧವಂತೆ ಹೌದಾ.
ಓಹ್ಹ್ ಜಿಂಕೆಕೊಡನು ಅದವ್
ಹಾ ಹಾ ಹ್ಮ ಅಲ್ಲಿ ಅದು ಬಿಟ್ರೆ ಮತ್ತೆ. ಈ ಕಡೆ ಎಲ್ಲಾ ಯಾವುಧು ದರೋಜಿ ಕರಡಿ ಧಾಮ ಅಂತ ಹೇಳಿದೇಯಂತೆ.
ದರಾಜಿ ಕರಡೆ ದಾಮ ಅಂತಾನ ಇದ್ರತ್ರ. ಹ್ಮ್ ದರೋಜಿ ಹತ್ರ ಒಂದ್ ಕರಡಿ ಧಾಮನ ಆಯ್ತಾ
ಹಾ ಹಾ ಹಾ ಅಲ್ಲೆಲ್ಲಾ ಸಫಾರಿ ಮಾಡ್ಬೋದಾ. ಹ್ಮ್ ಹ್ಮ್ ಅಲ್ಲೆಲ್ಲಾ ಕರಡಿಗಳು ಕಾಣ್ತಾವೇನಮ್ಮ.
ಹೂ ಕಾಣಂತವು ಅಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಯಾಕಂದ್ರೆ ಅದು ಯಾವಾಗ ಬರ್ತಾವ ಅಂತ ಗೊತ್ತಾಗಲಾಲ.
ಹ ಹಾ ಹಾ ಹಾ ಹಾ ಹಾ ಇವೆಲ್ಲ ಹೋಗಿದ್ದೀರಾ ಯಾರಾದ್ರೂ ಕರ್ಕೊಂಡ್ ಹೋಗಿದೀರಾ ನಿಮ್ಗ್ ಅಲ್ಲಿ.
ಹೂ ಹೋಗಿದೆವಿ. ಇದು ಬಳ್ಳಾರಿಗ ಅತ್ರ ಆಗತ್ತಲ್ಲ ತೋರ್ರಣಗಲ್ಲಗೆ.
ಹ ಹಾ ಹ ಹಾ
ತೋರ್ರಣಗಲ್ಲಿಗ್ ಹೋಗಕರ ಹೋಗಿದ್ದೀನಿ ನನ್ನ ಫ್ರೆಂಡ್ ಕೂಡನು ಅಲ್ಲೇ ಕೊಟ್ಟರದ್ .
ಹ್ಮ್ ಕರ್ಕೊಂಡ್ ಹೋಗಿದ್ರು.
ಹ
ಅಲ್ಲಿ ಅಂದ್ರೆ ಭಯ ಅಹಿತಲಾ ಅದ್ಕಾಗೆ ನಾವು ವಾಪಸ್ ಬಂದಿದ್ವಿ ಅದು. ಯಾವಾಗ ಬರುತ್ತ ಅಂತ ಗೊತ್ತಾಗಲ್ಲಲ್ಲ ಫಸ್ಟಿಗೆ ಮುನ್ನೆಚ್ಚರಿಕೆ ಅಂತ ಹಾಕ್ಬಿಟ್ಟಿರ್ತಾರ. ಅದಕ್ಕೋಸ್ಕರ ಬೇಡ ಅಂತ .
ಏನ್ ಭಯ ಪಟ್ಕೊಂಡ್ಬಿಟ್ರೆ ನೀವೆಲ್ಲಾ.
ಹೂ ಅದು ಕರಾಡಿ ಅಲ್ಲ ಮತ್ತೆ
ಹಾ ಹಾ ಹಾ
ಅದು ಯಾವಾಗ ಬರ್ತದಂತಕೊ ತಗಲ್ಲಲ್ಲ ತಾರ್ ಕಷ್ಟ ನೋಡ್ಕೊು
ಹಾ
ಬಂದಿ
ಹ್ಮ ಹ ಮತ್ತೆ ಹೆಂಗ ಯಾವ್ದ ಸಂಡು ಕರಡಿಗಳು
ಹಾ
ಕರಡಗೋಡ ಕುಡ ಯಾವ ಕಂಡವಾ
ಕರಾಡಿ ಓಹ ಎನ್ಚ್ ರಸ್ತೆ ಮೇಲೆ ಎಲ್ಲಾ ಓಡಾಡ್ತ ಹೋಗ ಕರಡಿಗಳು
ಹಯ್ವು ಅಷ್ಟುೊಂಟಿತ ಬರ್ಲೆಲ್ಲಾ
ಹ್ಮ್
ಹಾ ಭಯ ಆಯ್ತಾ.
ಹು ಮತ್ತೆ ಕರಡೆ ಅಂದ್ರೆ ಭಯ ಅಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್್ಮ್ ಭಯ ಪಡ್ಕೊಂಡ ಇದಂಗ ಅಂದ್ರೆ
ಹ್ಮ
ನಮ್ಮನ್ನು ಕರ್ಕೊಂಡ ಹೋಗ್ರಮ್ಮ ನಮ್ಗೂ ಸ್ವಲ್ಪ ತೋರ್ಸ್ರಿ
ಹ್ಮ್ ಕರ್ಕೊಂಡ್ ಹೋಗ್ತಿ ಬ್ರೀ ಮೇಡಮ್
ಹಾ ಅಲ್ಲೆಲ್ಲಾ ಹೆಂಗೆ ಇದು ಆ ಸಕಾರಿ ಅದು ಸ ಮರಿ ಇವಾಗ ಗಾಡಿಗಳ ಇದಾವ ದರೋಜಿ ಹೋಗಕ್ಕೆ ದರೋಜಿ ಗಾಡಿಿದಮಕ್ಕೆ
ಓ ಅಂದ್ರೆ ಒಂದು ಹ ಆಟೋ ಹ ನಾಲ್ಕ ಬಾಲ ವ್ಯಾನ್ನ್ ಬರ್ತವಲ್ಲಾ
ಹಾ ಹಾ
ಆಟೋದಲ್ಲಿ ಹೋಗ್ಬಹುದು ಮತ್ತೆ ಬಸ್ ನಲ್ಲಿ ಹೋಗ್ಬಹುದು ಟ್ರೈನ್ ಬಿಟ್ಟಿದಿದ್ದಾರೆ ತೋರ್ನಗಲ್ಲಿ ಇದ್ದ ಇಲ್ಲಿ ಅ ಇದಕ್ಕನ್ನ ಹೊಸಪೇಟಿಗನ
ಓಕೆ ಓಕೆಮ್ಮ ನೆಕ್ಸ್ಟ್ ಬರ್ತೀವಿ ತೊಗೊಳಮ್ಮ ಹಂಗ ಅಂದ್ರೆ
ಹ್ಮ್ ಬರ್ರಿ ಬಾಯ್
ಬಾಯ್ ಹ್ಮ್